ಹಲೋ ಹ
ಏನ್ ಮಾಡತೀರಿ
ಹಲೋ
ಹಲೋ ಏನ್ ಮಾಡಾಕ್ತೀರಿ ಅಂದೆ
ಮಾತಾಡೋದು ಹೇಳಲ್ಲಂತ ನೀನ
ಹಾ ಏನೆಲ್ಲ ಕುಂತಿದ್ದೆ ಚಾ
ಹ್ಮ್ ಚಾ ಇನ ಇಲ್ಲ ನಿಮ್ದ
ಹಾಗೆ
ನಿಮ್ದು ದೌಡರ್ ಮಾತಾಡು ಹ್ಮ್ ಮತ್ತ
ವಲ್ಕ್
ಮತ್ ಕಾಲೇಜಿಗೆ ಹೋಗ್ಬಂದೆ
ಹಾ ಹೋಗ್ಬಂದೆ ನೀವು
ನಮ್ದ್ ರಜೆ ಇವತ್ತು ಟ್ವೆಂಟಿತ್ ಮಠ ರಜಾ ಅಂತ ಹೇಳಿಲ್ಲ ಹ್ಮ
ಹ್ಮ್ ನೆನಪೇರ್ ನಾನ
ಹ್ಮ್ ಮತ್ತೆ
ಮತ್ತ ಎತ್ ಬಟ್ ನಡಕ್ ಯಾವು ಕೊಡಲ್ಲ ಎತ್ ಬಳ ನಡಕ ಯಾವಕ್ಕಲ್ಲ
ವ ಸ ತೆ ಹಾತ ಸಿೀಿಲ್ಲ
ಹ್ಮ್ ಮತ್ತ ಓದಾತಿದ್ದೇನಾ
ಮ ಹಾ ನೀನು
ನಾನ ಇಲ್ಲ ಮಂಡಿ ಮನಗ ಅಡ್ಡ ಅಡ್ಡಿ ಪಾಕೊಂಡ ತಿನ್ ಬಂದೀನಿ
ಹ ಹೌದಾ ಹಾ
ಹ್ಮ್ ನಮ್ಮ್ ಅಕ್ಕೋರ್ ಮನಿಯೋಡ ಪಪ್ಕೋರ್ನ ಪಾಪ್ಕೋರ್ ಮಾಡಿದ್ರಾ ನಮ್ಮ ಅಕೋರ್ ಮನಿಯೊಳಗ
ಹಾ
ಅದನ್ನು ತಿನ್ ಮಂದ
ಹಾ
ಮತ್ತ ಬ್ರೂನೋ ಏನ್ ಮಾಡ
ಮತ್ತ ನಾ ಎಲ್ಲೇ ಐತಿ ನಾಷ್ಟ ಅದು
ನಾಷ್ಟ ಅದು ಅದ ಪಾಪ್ಕಾರ್ನ್ ನಾಷ್ಟ ನಿಮ್ದ
ನಮ್ದು ಉಪ್ಪಿಟ್ಟದು ಮಾಡಿದ್ರ ಬೆಳಿಗ್ಗೆ
ಉಪ್ಪಿಟ್ಟದು ಅಂದ್ರೆ ಏನೇನ್ ಮಾಡ್ತಾರ ಉಪ್ಪಿಟ್ಟ ಮತ್ತ
ಮತ್ತು ಅಡ್ಗೆ ಮಾಡಿದ್ದಾರೆ ಮಧ್ಯಾಹ್ನ ಹಂದೆ
ಏನ್ ಮಾಡಿದ್ರಿ ಇವತ್ತು ಅಮಾಸೆ ಐತಲ್ಲಾ
ಏನ್ ಮಾಡಿಲ್ಲ
ಹ್ಮ್ ಹ್ಮ್ ನಾವು ಮುಧೆ ಚಪಾತಿ ಶ ಕನ ಬಡ್ನೇಕೈ ಪಲ್ಯ ಆಮೇಲೆಯ ಮತ್ಯ ಹ ಇದು ಕಡುಬು ತಮಿಳ್ ಬಜ್ಜಿ ನೀನು ಬಂದಿದ್ದ ಅಲ್ ಬೆಳಗ್ಗೆ
ಹಾ
ಏ ನೀ ಅಲ್ಲದ ನಾ ಕುೂಲ್ಲ ನಾಮ ಹಲೋ
ಹಾ ಏನ್ ಅನ್ನ ಬಿಿಡ
ಹ್ಮ್ ಮತ್ತ
ಮತ್ತೆ ಎಕ್ಸಾಮ್ ಯಾವಾಗ ಸ್ಟಾರ್ಟ
ಟ್ವೆಂಟಿ ನಿಮದ
ನೈನ್ಟೀನ್
ಹೌದಾನ ಏನ್ ಮಾಡ್ಸಿದ್ಿ ಇವತ್ ಕಾಲೇಜ್ ಬರ ಸಬ್ಮಿಷನ್ ಇದ್ವಾನಾ
ಎಲ್ಲಾ ಕ್ಲಾಸ್ ತೊಂಡರು ಅಂದ
ಹ್ಮ್
ಇನ್ ನೋಡ್ದಿದ ಮಾರ್ಕ್ಸ್ ಹಾಕತಿದ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತ ಏನ್ ಮಾಡರತೀರಿ
ಏನಲ್ಲ ಕುಂತಿದ್ದೆ
ಹ್ಮ್ ಹ್ಮ
ಹಾ
ಮತ್ ಇದು ಅ ಆರಾಮ್ ಆಯ್ತ
ಹಲೋ ಹ್ಮ್ ಆರಾಮ ಆಯತಿ ಹಾ ಆರಾಮ ಆಯತ
ಹತ್ತ
ಹೇಳ್ಬೇಕಕ್ ನೀನ್
ಗಾಳಿ ಆವಾಜ್ ಬಂದಂಗ ಆಗತ್ತೈತಲ್ಲ
ಹೌದನಾ ಹೊರಗಿದ್ದೆ ಅಲ್ಲಿ
ಯಾ ಏನ ಅಪ್ಪ ಮಂಗಳೂರುರಿಗೆ ಹೋಗ ಪ್ಲಾನ್ ಅ ಪ್ಲನ್
ಹಾ ಯಾಕೆ ಪ್ಲಾನ್ ಎಕ್ಸಾಮ್ ಆದ್ಮೇಲೆ ಹೋಗ್ಬೇಕು
ಎಕ್ಸಿಕ್ಯೂಟ್ ಮಾಡಬೇಕಣ
ಹಾ ಎಕ್ಸಾಮ್ ಆದ್ಮೇಲೆ
ಎಕ್ಸಾಮ್ ಆದ್ಮೇಲೆ ಎಕ್ಸಿಕ್ಯೂಟ್ ಮಾಡಿ ಬಡ ನಿಮ ತಮ್ಮ ಬಂದಿದ್ದಲ್ಲ ಏನ್ ಮಾಡತ್ತ ನಿಮ ತಮ್ಮ
ಹಾ ಹೋದ ನಾ
ಎಲ್ಲ ಹೋದ
ಮನೀಗ
ಯಾವಾಗ ಹೋದ
ಹಾ ಇವತ್ತ ನೈಟ್ ಹಕ್ಕ ನೀನ್ನೆ ನೈಟ್ ಹೋದ
ಹೌದಾಯನಾ
ಹ್ಮ್
ಹ್ಮ್ ನಾನ್ ಏನು ಪ್ಲಾನ್ ಹಾಕಿಲ್ಲ
ಹಾ
ನಮ್ಮ ಮನ್ಯಾಗ ಬಿಡಲ್ಲ ಅಂತ
ಹಾ
ನಮ್ಮ ಮನ್ಯಾಗ ಬಿಡಲ್ಲ ಹಂಗೆಲ್ಲ
ಹ ಹೌದಾನ
ಹ್ಮ್ ಹೌ
ನಮ್ಮಮನ್ಯಾಗು ಹಾ ನಮ್ಮ ಮನ್ಯಾಗೂ ಕೇಳ್ಬೇಕಿನ್ನ
ಹೌದೇನು ಹ್ಮ್ ಹ್ಮ್ ಹ್ಮ್ ಮತ್ತೇ ನ ಮಾವಿನ ಹಣ್ಣತಿಂದ್ರೇನ್
ಹಾ ನೀವು ಹಾ ತಂದೆವೀ
ನಾವು ತಂದೇವ ನೋಡ ಮಮ್ಮಿ ಅವ್ರ ತಂದಾರ ಅದ ಶ ಕಂಡು ಮಾಡ್ಕೊಂಡಟೆ
ಹಾಂ
ತಿನ್ನದ ಮತ್ತೇನ್ ಹೌದಲ್ಲ
ಹ್ಮ್
ಮತ್ತ
ಮತ ಹೇಳ್ಬೇಕ ನೀ ನೀನು
ಏನ್ ಮಾಡ್ತೀರಿ ನೈಟ್ ಊಟ
ನೈಟ್ ಊಟಾ ನೋಡ್ಬೇಕ ನಮ್ಮ ಮಾ ಅವ್ರ ಮನೆಗ ಹೋಗ್ಬೇಕ ಇವತ್ತು ನಮ್ಮ ಮಾಮಾ ಅವ್ರ ಮನೊಳಗೆ ಬಂದೇವಿ ಹ ಏನಾರ ಮಾಡಿದ್ರ ನೋಡ್ಬೇಕ ಏನ್ ಮಾಡ್ತಾರ ಅವ್ರ ಅಡಗಿ
ಹಲೋ
ಹಲೋ
ಹಾ ಹೇಳ
ಹ್ಮ್ ಹೇಳ್ಬೇಕು ನೀನು ಏನಾರ ಮಮ್ಮಿ ಅದು
ಅದಾರ ಇಲ್ಲಿ ಮ್ಯಾಲ ಇದ್ರ ಅವ್ರು ಯಾರ ಜೋಡಿ ಮಾತಾಡಕತಾರ ಅವ್ರು
ಹೌದೇನಾ
ಹ್ಮ್
ಹ್ಮ್ ಹ್ಮ್ ಪಪ್ಪಾ
ಅಪ್ಪ ಮನೆಯಾಗ ಅದಾರ
ಡ್ಯೂಟಿ ಹೋಗಿಲ್ಲ
ಇಲ್ಲ ಇವತ್ತು
ಹ್ಮ್
ನಿಮ್ ಪಪ್ಪಾ
ನಮ್ಮ ಪಾಪ ಹೋಗಯಾರ
ಹ್ಮ್
ನಮ್ಮ ಅಂಟಿ ಬಂದಿದ್ರಾ ನಮ್ಮನೀಗ ಟು ಹಂಡ್ರೆಡ್ ರೂಪಿಸ್ ಕೊೊಟ್ಟಾರ ನ
ಹಾ
ಹ್ಮ್ ಅದಕ್ಕ ಈಗ ಸಂಜಿಕ ನಮ್ಮ ಪಪ್ಪಾ ಬರ್ತ ತರಲ ಸಂಜಿಗ್ ಬರ್ತಾರಲ್ಲ ಅವಾಗ ಹೋಗಿ ಚೋಟು ವಡಾಪಾವ್ ಬರ್ತತಿಗೊತ್ತಲ್ಲ
ಹಾ ಹಾ
ಅದು ತಿಂದ ಭಾರತಿನಿ
ಹ್ಮ್ ಸಂಜಕ್ಕೆ ಏನಿಲ್ಲ
್ಮ ಅಲ್ಲೇ ನಿಮ್ಮ್ ಮನೆ ಕಡೆನ ಅದಾವಲ್ಲ ಬೇಕ್ರಿ ಅದು ಏನಾರ ತಿನ್ಬೇಕಲ್ಲ
ಹ್ಮ್ ಮನಿ ಸಮೀಪ ಇಲ್ಲ ಗಾಡಿ ಚೊಂಡ ಹೋಗ್ಬೇಕಕ್ು ವಾಕ್ಯಬಲ್ ಡಿಸ್ಟೆನ್ಸ್ ಇಲ್ಲ ಯಾವ ಅಂಗಡಿನೂ ಇದೆ
ಹ್ಮ್ ಹ್ಮ್ಡಿ ನಾನು ನಾವೂ ಒಂದ್ ಪ್ಲಾನ್ ಮಾಡಾಕತೇವಾ ಅಂಗಡಿ ತೆಗಿಬೇಕಂತ
ಹಾ
ನಮ್ ಕಡೆ ಜಾಗ ಖಾಲಿ ಇದ್ರ ಮತ್ತೆ
ಹಾ್
ತಗಿ ಬನ ಅಂತ ಬೇಕ್ರ ಹಾಕ್ಬೇಕು ನೋಡು ಮಸ್ತ್ ಅನ್ನಿಸ್ತತಿ
ಹ್ಮ್
ಹೌದಿಲ್ಲ
ಹಾ
ಬೇಕರಿ ಹಾಕ ಿದ್ರ ಎಲ್ಲಾ ಹಾಲ್ ಇಡದ ಆೇ ಎಲ್ಲಾ ಇಡದ ಪಟ್ನಾಗ
ಕೆರಾಣಿ ಹಾಕಿ ಬಿಡಲ್ಲ ಮಂತ
ಕಿರಾಣಿ ಕಿರಾಣಿ ಅಂಗಡಿನೂ ಇಲ್ಲ ನಿಮ್ಮ್ ಮನೆ ಕಡೆ
ಅಾವ ಮೇಲೆ ಅದಾವ
ಹ್ಮ್ ಅದ ಒಟ್ಟು ಯಾವ್ದಾರ ಒಟ್ಟ ಕಿ ರಾಣಿ ಯಾರ ಏನಾರ ನಮ್ ಪಾಪಾ ಹೇಳ್ಬೇಕಾ ನ ಮಾತಿದರೆೆ ಹಾಕ್ಬೇಕಂತ
ಹಾ
ಹ್ಮ ಹ ಮತ್ತ
ಹಾ
ಹೇಳ್ಬೇಕು ನ ನೀನು ಏನ ನೀನ್ ಮಶ್ರೂಮ್ ಏನೋ ಮಶ್ರೂಮ್ ಬಿಸ್ನೆಸ್ ಮಾಡ್ದಕತ್ತಿದ್ದಲ್ಲ ನೀನು
ಏನಿಲ್ಲ ಯಾರಂದ್ರೆ
ಇಲ್ಲಾ ಹಂಗ ಇಕೆ ಅಂದಿದ್ಲಾ ನಮ ಫ್ರೆಂಡ್ ಒೋಗ್ಬೇಕೆ
ಹಾ
ದ ಕೇಳ್ಬೇಕು ಅನ್ಕೊಳ್ತಿದ್ದೆ ನನ್ಪಾರದೆ ಏನತ ನಿನ್ ಮಶ್ರೂಮ್ ಬಿಸ್ನೆಸ್
ಏ ನ ಏನ್ ಹಾಕಿಲ್ಲಪ್ಪಾ ಯಾರು ಯಲ್ಲಾರುಣಾ ಸುಳ್ಳ ಯಾರು
ಹಓದ ಹಾಕ್ಬೇಕಕ್ ಅನ್ಕೊಂಡಿದ್ದೇನಾ
ಇಲ್ಲಪ್ಪಾ
ತಂಗೆ ಕೆಳತ ದೌಚಿ ಹ್ಮ್ ಅದು ಚಲೋ ಆಗ್ಬೋದಲ್ಲಾ ಮಶ್ರೂಮ್ ಬಿಸ್ನೆಸ್
ಹ ಗೊತ್ತಿಲ್ಲ ನಂಗೆ ಅಷ್ಟು ಐಡಿಯಾ ಇಲ್ಲ
ಹ್ಮ್ ಹ್ಮ್ ಹ್ಮ್
ಇದು ಚಿಕನ್ ಫಾರ್ಮ್ ಹಾಕ್ಬೇಕ ನೋ
ಹಾ ಹೌದು
ಮತ್ತ
ಹೇಳಬೇಕು ಎಕ್ಸಾಮ್ ಶಾವ ಮುಗತ ನಿಮ್ಮ
ನಮುವ ಫಿಫ್ಥ ಜುಲೈ
ಹಾ
ಹ್ಮ್ ಫಿಫ್ತ್ ಜುಲೈಗೆ ಮುಗಿತಾ ನಿಮ್ಮ
ನಮ್ಮ ಫೋರ್ತ್
ಏನ್ ನಿಮ್ಮೂ ಫಿಫ್ತ್ ಇರ್ಬೇಕ್ ನೋಡ ವಿಕಾಸಂದೈ ತಲ
ಗೊತ್ತಿಲ್ಲ ನೋಡ್ಬೇಕು ಇನ್ನ ಟೈಮ್ ಟೇಬಲ್ ಬಿಟ್ಟಿಲ್ ನಮ್ದಗೆ ನೈನ್ಟೀನ್ತ್ರ ಶುರು ಅಂತ ಹೇಳ
ಹೌದೇನು ಹ್ಮ್ ಹ್ಮ್ ಹ್ಮ್ ಹ್ಮ್ ಅತ್ತ ಅಕ್ಕ ಅದು ಏನು ಮಾಡತ್ತಾರ
ಕದು ತೊಳಗ ಅದಾರ್ ಭಾಂಡ್ಯದು ತಿಕ್ಕಾತಿರ್ಬೋದು ಹೋದಾ ತಾಳ
ಹದ ತಡೆೆ ನ
ಹ್ಮ್ಮ
ಮತ್ತ
ಹಳ್ ನೀನ
ನೀನಿಲ್ಲಾ ನೀನು ಹೇಳ್ಬೇಕಕ್ ನೋಡ ಈಗ ಇಂದ ನಾವು ನಮ್ ತಮ್ಮಾಗ ನೋಡ್ಕೊ ಬರಕ್ ಹೋಗ್ಬೇಕ
ಹ್ಮ
ಜುಲೈ ಲೆವೆನಿಗೆ ಹೋಗ್ತೇವಿ ಜುಲೈ ಲೆವೆನಿ ಹೋಗುನು ಅಲ್ಲಿ ಹೆಂಗ ಐತಿ ಊಟ ಅದು ಅಂತ ನೋಡು ನನ್ನ ತಮ್ಮಮ್ಮ ನಮ್ಮಾಮಾ
ಹಾ
ಅದ ಅವ್ರ ಊಟ ಕೊಡಲ್ಲ ನಮ್ಗಲ್ಲೇ
ಹ್ಮ್ ಮತ್ತೆ
ಸುಮ್ಮನೆ ಹೋಗ್ಬೇಕು ಹ್ಮ
ಮತ್ತೆ ಯಾರು ನಿಮ್ಮ ಅಮ್ಮ ಹೇಳಿದ್ದಂಗ
ಹ್ಮ ನಮ್ ಶಶಿ ಮಾಮ್ಮ ಹೇಳ್ಯಾರ
ಹ್ಮ್ ಶಾನಿಯದಾರ ನೋಡ ಶಶಿ ಅಂದ್ರೆ ಶಾನಿಯ ಇರ್ಬೇಕ
ಹ್ಮ್ ಹ್ಮ್ ಹ್ಮ್ ಹ್ಮ ಮ
ಸರಿ ಇಡ್ತೇನ್ ತಗೋ
ಹಲೋ
ಇಡುತನೆೆ ಅಂದ
ಅಲ್ಲ ಇಲ್ಲಿ ಕೇಳಳ್